ಹಲೋ.
ಹ್ಮ್ಹ್ ಸಲಾ . ಅದರ ಕೊ .
ಹಲೋ.
ಬರೆಯ .
ಏನಿಲ್ಲಪ್ಪಾ ನಿಮ್ದ ಏನ್ ನಡ್ತ.
ಏನೋ ನೋಡ್ರಿ ಹಾಸ್ಟೆಲ್ ಕ ಬಂದಿಲ.
ಎಲ್ಲಿಗೆ.
ಫಾಸ್ಟ್ ಫಾಸ್ಟ್ಲಾಗ್.
ಯಾಕ ಅಪ್ಪ.
ಏ ಯಾವುದರ ಇವಗ್. ನೋಡಿದೆಲ್ಲ ನಮ್ ದೋಸ್ತಗಳು ಬಂದಿರ.
ನಿಮ್ ದೋಸ ಕೂಡ ಹೋಗಿದ ನೀನ್ ಆಸ್ಲಕ್ಕ
ಈಗ
ಹೂ ಹೂ ಬರೀ ಏನ್ ಓಡಾಡೋದ ಆಗ್ಯದ ಇವಾಗ ಯಾಕ
ಹೇ ಹೌದ್ರಿ ಏನ್ ಖಾಲಿ ಖಾಲಿ ಖಾಲಿ ಜೀವನ
ಖಾಲಿ ಖಾಲಿ ಆಗ್ಯದ
ಮಯೆಲ್ಲ ಏನಲ್ರಿೀ ಭಾರಿ ತಿರುಗ್ಯಡಡೆ ಆಗ್ಯತಿ ಬರಿ
ಬರೀ ತಿರ್ಗಾಡ್ತ ಇದಾನೆ ಇವಾಗ ಯ ಕಡೆ ಎಲ್ಲ ಕೆಲ್ಸ ಎಲ್ಲ ಏನಿಲ್ಲ ಇವಾಗ ಊರಾಗ
ಕೆಲ್ಸಿಲ್ಲ ಹಾ ಹೌದ್ರೀ ಮಳೆ ಕ ಆದ್ರ ಸ್ವಲ್ಪ ಕೆಲಸ ನಡಿದ್ರಿ ಊರಾಗ ಮಳೆ ಇಲ್ಲ ಏನೆಲ್ಲಾ ಬರಿ ಗಾಳಿಗೆ ಇಟ್ಟವ
ಹೂ ಹೂ ಹೂ
ಹೂ ರೀ
ಅದ್ರ ಸಲಾಗಿ ಏನಿಲ್ಲ ನೀವು ಅಲ್ದು ಸಾಲಗ ಏನ್ ಕೆಲ್ಸನಪ್ಪಾ ಓಡಾಡಕ್ದ ನಂದ
ನೀ ನೀವ ಎಲ್ಲಿರೀ
ಅ ಹಾ
ನೀ ನೀ ನೀ ನಿಮ್ದೆ ನೆಡ್ಡಡ್ರಿ ಕೆಲ್ಸ
ನಮ್ದೇನಪ್ಪಾ ಕೆಲ್ಸ ಇತ್ತ ನೈಟ್ ಶಿಫ್ಟ
ಹೂ
ನೈಟ್ ಶಿಫ್ಟ್ ಕೆಲ್ಸ ಇತ ಮುಗಿಸ್ಕ ಬಂದೀನಿ ಹ ಹೂ ಮುಗ್ಸಬಾಡಿನಲ್ಲ ಮುಗಿಸ್ಕೊಂಡು ಬಂದು ಕುಂತಿದೆ ಅವಾಗ ಹಚ್ಚಿದ್ದ ಫೋನ್ ನಿಂಗ ನೀನ್ ಎಲ್ಲಿ ಎತ್ ಇಲ್ಲ ಯಾಕಡೋಗಿದ್ದಾನ ಮಾಡ್ರಪ್ಪ ಮಾಡ್ರಿ ಆಗ್ಲಕ್ಕ ಆಯ್ತ ಆಯ್ತು ನಮ್ದು ಅವಗೆ
ಏನ್ ಮಾಡೀರಿ
ಮಾಡಪ್ಪ ಮಾಡು ಆಯ್ತು ನಮ್ದು
ನ ನಮ್ದು ಚಿಕನ್ೀ ಚಿಕನ್
ಹಾ
ಹಲ ಚಿಕನ್ ಚಿಕನ್ ಮೇಡನ್ ಬನ್ರೀ
ಹಲೋ
ಕೆಲ್ಸದಿಲ್ಲ ರೀ
ಕೇಳಸ್ತ ಹೇಳ್ರಿ
ಊಟ ಮಾಡ್ರಿ ಚಿಕನ್ ಊಟ
ಮಾಡ್ರಿ ಮಾಡ್ರಿ ಆಗ್ಲಿ
ಹೂ ಅದೇ ಈ ಸಾಲಿ ಈ ಹೊಸ್ತ್ಲಕ ಚಿಕ್ಕನ್ ಮಡಿ್ರಷ್ಟ ಆ ಹಾಸ್ಟ್ಲಾಗಾ ಚಿಕನ್ ಮಾಡ್ಯಾರ ಊಟ ಮಾಡ ಕುಂತೀವಿ
ಎಲ್ಲಾ ದೋಸರು ಹುಡುಗರೆಲ್ಲ ಸರಿ ಮಾಡೆವೆನಾ
ಹೂ ರಿ
ಹೂ ಹೂ ಹೂ ಹೂ ತಿನ್ರಿ ತಿನ್ರಿ ಏನ್ ಮಾಡ್ತ್ರಿ ಎಲ್ಲಾ ಐ್ತಿ ಇವಾಗ ಎಲ್ಲ ತಿನ್ನದ್ರ ಆಗದು್ ಇವಾಗ
ಹಾ ತಿನ್ನದಾಗ ಅದ ಈಗ ಎಲ್ಲ ಸ್ವಲ್ಪ ಒಂದ್ ಮಳೆ ಬತ್ತಂದ್ರೆ ಅವಾಗ ನಡೀತಿರಿ ಕೆಲ್ಸ ಬರ ಲಿಪ್ ಸೊರ
ಹ ಮತ್ತತ್ ಅವಾಗ ಹೋಗಬೇಕಲ್ಲ ಕೆಲ್ಸ ನೆಡಿತವು ಅಂದ್ರ
ಹೂ ರಿ
ಹೂ ಅವಾಗ ನಡ್ತಿತ್ ಅವ್ರ ಇವಾಗ ಏನಾದ ಇವಾಗ ಏನಿಲ್ಲ
ಹೂ ಏನಲ್ರೀ ಈಗ ಜೀವನ ಖಾಲಿ ಖಾಲಿ ಅದ
ಹೂ ಹೂ
ಲೆಪ್ಸ್ಕೋರಿ ವಾಪಸ್ಕೋರೇನ್ರ
ಹ ಇಲ್ಲರಿೀ ಅವಾವಾಗ ಸ್ವಲ್ಪ ಬೇರೆ ಕಡೆ ಕೆಲ್ಸ ಇತ್ತು ಅದೇ ನೈಟ್ ಶಿಫ್ಟ ಕೆಲ್ಸ ಇತ್ತು ಒಂದ್ ಕಡೆ ಅವ್ರಿಗೆ
ಹ್ಮ್
ಅದ ನೈಟ್ ಹೋಗಿದ್ದ ಮುಗಸಬಂದ
ಹ್ಮ್ ಹ್ಮ್
ಹ್ಮ್ ಅದೇ ಬಂದೇತಿ ಇವ ಮುಂಜೆಲ್ ಬಂದೆ ಸ್ವಲ್ಪ ಲಾಟ್ ಆಯ್ತು ಬರಕ
ಹೌದ್ರೀ
ಮತ್ತೆ ಏನಿಲ್ಲ ಇವಾಗ ಮತ್ತ ಮಾತಾಡ್ಕ ಸ್ವಲ್ಪ ಕೆಲ್ಸ ಅದ ಅವಾಗ ಹೋಗ್ಬೇಕಾ
ಹ್ಮ್ ಹ್ಮ್
ನಾವವು ಬರಾಮಂತ ಮಾಡಿದ್ದ್ ಊರಿಗೆ ಇನ್ನೊಂದ್ ಎರಡ್ ದನ್ದಾಗ ಅದಕ್ಕೆ ಯಾಕಾಾರ ಯಾಕಾಡೆ ಇಲ್ಲಾ ಅಂತ ಅವಾಗ ಫೋನ್ ಹಚ್ಚಿದ್ದ ನಾನ್ ನನ್ಗ
ಆದ್ರರೆ ಸ್ವಲ್ಪಲ್ರ ಹೋಗಿದ್ದು ಬೇರೆ ಕಡೆಗೆ
ಅದೇ ಫೋನ್ ಹಚ್ಚಿದೆ ಎತ್ಲೆಲ್ಲ ಅದಕ್ಕೆ ಕೆಲ್ಸ ಕೆಲ್ಸ ಅದೇನು ಹೋಗಿರ್ತನ ಫೋನ್ ಅಸ್ಂತ ಅಂತ ಅಂದ್ಕೊಂಡೆ
ಹ್ಮ್ ಹ್ಮ್ ಹೌದ್ರೆ
ಅದೇ ಊರ್ ಕಡೆ ಬರಾಮ ಅಂತ ಅನ್ಕೊಂಡಿದ್ದೆ
ಬರ್ರ ಊರ್ ಕಾಡೆ ಬರ್ರಿ ಅಣದ
ಹ್ಮ್ ಎಲ್ಲಿ ಅದಕ್ಕೆ ಅಲ್ಲಿ ಊರಾಗಿದ್ರೆ ಇಲ್ಲ ಅಂತ ಅನ್ಕೊಂಡೆ ನು
ಪರಾಪರಗ
ಹೊರಾಗಿದ್ದ
ಹ್ನ್ ರೀ
ಹ ಆಯ್ತು ಆಯ್ತ್ರಿ ಬರ್ತಾನ ಇನ್ನ ಒಂದ್ ಎರಡು ಮೂರ್ ದಿನ ಇಲ್ಲಾಗ ಯಾವಾಗ ಏನೋ ಒಂದ್ ಎರಡ್ ಮೂರ್ ದಿನದಾಗ ಬರ್ತನ್ರೀ ನಾನು
ಬರಿಬರಿ
ಮಾಡ್ತೇನಿ ಯಾಕಡೆನೋ ಹೋಗೋಣ ಸುಮ್ನೆ ಏನ್ ಮಾಡೋದು
ಹೌದ ಹೌದು ರ
ಹ್ಮ್ ಅಲ್ಲಿ ಆ ಕಡೆ ಈ ಕಡೆ ಅನ್ಕಂತ ನೋಡ ಇಲ್ಲಿ ಊರಾಗ ಏನ್ ಇಲ್ಲದ ಈ ಕಡೆ ಬಂದು ಕೆಲ್ಸ ಕೆಲ್ಸ ಅನ್ ಕಾಣಂತ ನಡತ ಹ್ಮ್ ಊರಂಗ ಮಾಡಲಿಲ್ಲ ಏನಿಲ್ಲ ಮತ್ತೇನ್ರರಿ ಅವಾವಾಗ ಹೋಗ್ಬೇಕ ಮತ್ತೆ ಏನ್ ಹಾಸ್ಟೆಲ್ ಆಗಿರ ಹಂಗಿದ್ರ ನೀವು ಅಲ್ಲೇ ಇದ್ ಬಿಡ್ರ ಕಡೆ ಅಡ್ಮಿಷನ್ ಮಾಡಿ
ಇಲ್ ರೀ ಸ್ವಲ್ಪ ಕಾಲೇಜು ಅಚಬೇಕಂತ ಮಾಡಿದ್ದೆ ಕಾಲೇಜು
ಮಾಡ್ರ ಯಾರಿಿಗೆ
ನಂಬಗೆರ
ಓ
ಆತ್ನ ಕ್ಲಾಸ್ ಮುಗದ್ರಿ ಇದ ಫಸ್ಟ್ ಮಿಸ್ ಹಚ ಬು್ರ ಹಚ್ಚಿದ್ರ ಹ ಬ್ಯಾರಕೇಡ್ ಹೋಗ ಕೂಡ ದೂರ
ದೂರಾವ ತಾನ ಊರ್ಬುಟ್ಟು
ಹುನ್ರಿ
ಯಾಕ್ರ ಹಂಗ್ ಮಾಡಿದ್ರ ಹೆಂಗನ್ವಾ
ಇಲ್ಲ ಒಲಮ್ಮ ಮಣ್ಣು ಹೊಡಿಕೊಂಡ ಹತನ್ರೀ
ಹಾ ಹಾತ್ರ ಹ್ಮ್ ಹ್ಮ್ ಆಯ್ತು ಊರ್ಬಿಟ್ಟ ಹೋಗ್ಬೇಕಕ್ ಅನ್ಕಟ್ರ ನೀವು್ ಬೇರ್ ಕಡೆ
ಹುನ್ರಿ
ಆಯ್ತ ಆ ಕಡೆ ಬೇರೆ ಕಡೆ ಹೋಗಿ ಅಲ್ಲೇ ಕಾಲೇಜು ಅಲ್ಲೇ ಅ ಇದು ಹಾಸ್ಟೆಲ್ ಮಾಡ್ಕೊಬಿಡಕಡೆ
ಅದೇ ಅದ ಅ ಅಲ್ಲ ಅದೊಮ ಕಣ
ಹ್ಮ್ ಆ ಕಡೆ ಕಾಲೇಜ್ ಹಾಸ್ಟ್ಲ್ ಮಾಡ್ಕಣದ್ರ ನಡತದಲ್ಲ ನಿನ್ಗ
ಹ್ಮ ನಡತ್ ನೋಡ್ರಿ
ಮತ್ ಆಯ್ತು ಇವಾಗ ಏನ್ ಇವಾಗ ಮತ್ ಮಾಡ್ಬಿಡಕಲ್ಲ ಅಡ್ಮಿಷನ್ ಅವಗ ಎಲ್ಲ ಒಂಟರಲ್ ಇವಾಗ ಆಲ್ತ್ರಡೆ
ನ ಒಂಟರ ಹ ಒ ಹೇಳ ಬಂದಿದರಾಲ್
ಹ್ಮ್ ಆಯ್ತ್ ಮತ್ ಕೇಳ್ ಬಂದ್ಮೇಲೆ ಆಯ್ತ ಏನ್ ಹೋಗದಲ್ಲ ಇನ್ನೇನ್ ಅಷ್ಟಲ ಒಂದ ಕೇಳ್ಬಾಕನಲ್ಲಿ
ಹ್ಮ ಹಾಸ್ಟೆಲ್ ಎಲ್ಲ ಹಚ್ಚಿ ಬಂದಿರಲ್ಲ ಎಲ್ಲ ಹಾಸ್ಟೆಲ್ ಕೇಳೋಕ್ಕ ಹೋಗ್ಬೇಕ್ರೆ
ಅಲ್ಲಾ ನಿನ್ನಹಾಷ್ಟಲಿ ನೀನ್ ಹೋಗದ್ರ ನಿನ್ನಹಾಷ್ಟಲು ಬಿಟ್ಟ ನಿನ್ ಗಂಡ ಹಾಷ್ಟಿಲಿ ಹೋಗಿದೇನ
ಹ್ಞೂನ್ ರೀ
ಅ ಹ ಹೋಬಕಿಲ ಮತ್ತ ನೀನ ಹಾಸ್ಟೆಲ್ ಗೆ ಯವಾಗ ಹೊತ್
ಕಚ ಹ
ಏನ್ ಫೋನ್ ಮಾಡ್ತ್ನಂದ್ರ ಕಾಲೇಜ್
ನಾಯಪ್ಪನಾಚ ಬಕಾರಿ ಅವರಿಗೆ
ಎಲ್ಲ ಚಲುವಾಗಿರುತ್ತಾ ನೀವೇ ಹೋಗಿಲ್ಲ ಸುಮ್ನೆ ಊರ ಓಡಾಡ್ಕೊಂತಿದ್ರಿ ನಾ ಕಡೆ ಈ ಕಡೆ ಹಬ್ಬಾಗಿಬ್ಬ ಮಾಡ್ಕೊಂತ
ನ ಅಬ್ಬ ಅಬು ಸಮ ಮ ಮತ್
ಹ್ಮ್ ಅದೇ ಅನ್ಕೊಂಡಂಬತಿ ಎಲ್ಲಿ ಅವ್ರು ಇಷ್ಟೊತ್ತಿಗೆ ಚಾಲವ ಆಗ್ಯಾವ ಈವಾಗ್ ಎಲ್ಲಿ ಚಾಲ ಆಗರಲ್ಲ
ಅದೇ ನಾಳೆ ನಾಡದಗ ಹೋಗ್ಬಕರಿ
ಹ್ಮ್ ಹ್ಮ್ ನೋಡ ಆಯ್ತು ಹೋದಂದ್ರ ಮತ್ತೆ ಯಾವಾಗ ಬರ್ಬೇಕ್ ನನ್ ಕಡೆ
ಅ ಸಿದ ಬ್ಯಾಸಿಗ್ಗೆ
ಕಾಯ ಸಿಗ್ಗೆ
ಹುನ್ ರೀ
ಹ್ಮ್ ಮತ್ತೆ ಎಲ್ಲಪ್ಪ ಮತ್ ಊರಗಿರ್ತೇನೆ ಅಂತ ಅನ್ಕೊಂಡ್ ನೋಡಿದ್ರೆ ಮತ್ ಹೊದ್ನನೆ ಅಂತಿದಿ ಇನ ಒಂದ್ ಎರಡ್ ಮೂರ್ ದಿನದಾಗ
ಮತ್ ಓದಬೇಕಲ ರೀ ಒ ಮನ್ಯಾಗ ಕಾಲೇಜ್ ಹಚ್ಚಾರ
ಹ್ಮ್ ನಡೀತತಿ ತೋರಿ ನಾ ಬರ್ ಒಂದ್ ಎರಡು ದಿನದಾಗ
ಬರೀ ಬರೀ
ಹ್ಮ್
ಇರ ಮೇಲ್ ನಿಮಿಷನಂದ
ಹ್ಮ್ ಬರ್ತ್ನ ಅದ ಮತ್ತತ್ ಹುಡುಗರಾದ ಅವ ಇಲ್ಲ ಹುಡುಗರು ಅವ ಇಲ್ಲ ಅವ್ನು ಕಾಲೇಜ್ಗೆಲ್ಲ ಹಚ್ಕೊಂಡ್ ಯಕಡ ಬರ ಕಡಬಗೆವ
ಅವರು ಎಲ್ಲರೂ ಓದಕ್ ಪದಕ್ ಹೋಗಿರ್ತಾರ ಮತ್ತಿಗ್
ಓದಕ್ಕ ಅದಕ್ ಹೋಗ್ಯಾರ್
ಹ್ಮ ಹ್ಮ ಅವಾಗಲ್ಲ ಒಂಬತ್ತನೇ ಕ್ಲಾಸ್ ಎಂಟನೇ ಕ್ಲಾಸ್ ಇದ್ದೀವಿ ಅವಾಗ ನಡೀತಿತ್ತು ತಿರಿಗಾಡಕ್ ಆದ ಅದಕ್ಕೆ
ಹ
ಅವ್ರ ನೆಲ ಇದ ದೊಡ್ಡರ ಆಗಿಬಿಟ್ರ ಹೋಗ್ಬ ಬಿಟ್ರ ಮತ್ ಕಾಲೇಜ್ ಹೋದಕ್ ಅದ ಹೋದಕ್
ಹದು
ಹುನ್ ರೀ
ಹ್ಮ ಆಯ್ತ ನೀನ್ ಕಾಲೇಜ್ ಹೋದರ ನಡತತೋಗನ
ನಾಮ್ ಕಾಲೇ
ಹ್ಮ್ ಹು ಆಯ್ತಾ ಮತ್ತೆ ಅವಾಗ. ನಾ ಬರ ಬರ್ತನಿ ಬಂದಾಗ ಸಿಗ್ತದಿಲ್ಲ ಮತ್ತೆ ಓದ್ತ. ಇದ ನಡತ್ರಿ ಎಲ್ಲಾ ಆಯ್ತು ಕೆಲ್ಸ ಮುಗೀತಿ ಎಲ್ಲಾ ಮುಗೀತಿವಾಗ
ತ್
ಹ್ಮ್ ಮತ್ತೆ ಕೊಡುವಾಂಗಿಲ್ಲ ಹ್ಮ
ಯ ಯಾವದ್ರ ಕೆಲ್ಸ ನಾನ್ ಬರ್ತ
ಬರ್ತನ ಪಾ
ಯಾವ್ದಾದ್ರ ಕೆಲ್ಸ
ಬರ್ತಂದ ಕ ಯಾವ್ದಾನ ಇದ್ರಾಗ ನಮ್ಮ್ ಮದ್ರಾಗ ಎಲ್ಲಿ ಇ ಇಲ್ಲ ಕೆಲ್ಸ ಖಾಲಿ ಆಗ್ಯಾವ ನಾ ಬಂದ್ರ ಬರ್ತಂದ್ರ ನೋಡ ಮತ್ತೆ ಬೇರೆದ ಕೇಳಮ್ಮ
ನೋಡರೀ ಮಾ ಹೆಂಗೆ ಕಾಲೇಜ್ ಉನ್ವಾದೇ ಕಡಿ ಕೆಲಸ ನೋಡ
ಹ್ಮ್ ಆಯ್ತು ಹೆಂಗಿದ್ರ ಮತ್ ನ ಆಯ್ತು ಈ ಕಡೆ ನಡೀ ತಗೊಳ್ಳಲೆ. ಯಾಕಡೆನೇನ್ ಯಾಕಡೆ ಹಚ್ಚಿದಾಳ ರಾಯಚೂರ್ರಿಗೆ ಹಚ್ಚಿದ್ದಾನೇನಾ
ಎಲ್ರಿ ಈಕಡೆ ದೂರಚ್ಚಾರ ಬೇರೆ ಕಡೆಗೆ
ಅಲ್ಲೇ ಕೇಳುಮ್ಮ ಎಲ್ಲಿ ಎಲ್ಲಚ್ಚಿ ಸಕದಾಗ ಏನ್ ಯಾದಗಿರ ಈ ಕಡೆ ಸುರ್ಪುರ ಆ ಕಡೆ ಹೋಗಿರ ಮತ್ತೆ
ಏ ಹೇಳರಿ ಬಾಳ ದೂರಹೋಗಿರಿ ಎಲ್ಲಾರಕಿನ್
ಕೊಯರ
ಹಂಡ
ಹುಂ ಗೋಲ್ ಬರ್ಕೋದ್ರ ಆಯ್ತ್ರಿ ಮತ್ ಹಂಗಾದ್ರ ಅಲ್ಲೇ ಗೊತ್ತಿರಾರಾರ ಅಲ್ಲ ಕಾವ್ದನ್ ತೋ್ರ ಅಲ್ಲ ನಡತದಲ್ಲ
ಹುಂ ಕೇಳ್ರಿ ಕೇಳ ರೀ ಯಾರ ಪರಿಚಯ ಇದ್ರ ಕೇಳ್ರಿ
ಹು ಕಾಲೇಜ್ ಮುಗಸೋಣ ಮಧ್ಯಾಹ್ನಿಂದ ಹೋಗ ದುಲ್.
ಹ್ಮ್ ಆರಾಮಾದ್ ರೀ
ಹ್ಮ್ ಮಧ್ಯಾಹ್ನಂದ ಆಯ್ತ ಅಂದ್ರೆ ನಡತಿದವ್ರೀ ಮತ್ತ ಹಂಗಂದ್ರ ಅಲ್ಲೇ ಕಾಲೇಜ್ ಮುಗತದಲ್ಲಾ ಹಂಗೆ ಕಾಲೇಜಇಂದ ಹಂಗೆ ಹೋಗ್ಬಾರ್ದಾ. ಹಾ ಅಲ್ಲೇ ಯಾರಗೆ ಗೊತ್ತಿರ ಯಾರ ಅಕಡೆ.
ಹು ಹು ಯಾರದ್ರ ಕೇಳ್ ಪರಿಚಯ ಇದ್ದರ ಏನ್ ಕೆಲ್ಸ.
ಗೊತ್ತಿರ ಈಕಡೆ ಪರಿಚಾರ ಇರೋರರ ಕೇಳತಿನೀ ಕೇಳಿದ್ಮೇಲ ಹೋಗುಮ ಅಂತೀರ ತೋರ್ ನೀವು.
ಆಯ್ತಾಯ್ತ್ ಕೇಳ್ರ
ನಡ್ತಿತ್ವ್ರ ಅವರು ಯಾವ್ದಂಗ ಕೆಲ್ಸಗಳು ನಡ್ತಾವಲ್ಲ ಮತ್ತ ಇವಾಗ ಏನ್ ಮಾಡ್ತಾವ ಅದಕ್ಕೆ ಇದಕ್ಕೆ ಖರ್ಚ‌ಳ ಏನ್ ನಿಂಗ ಆ ಕಡೆ ಕಾಲೇಜ್ ಹೋಗದ
ಹ್ಮ್ ಕಾಲೇಜಿ ಪೀಸು ಅದನ್ತ್ರಿ ಹೇಳತ್ಿ
ಹ್ಮ್ ಯಾವ್ದಕ್ಕ ನಿಮ್ ಖರ್ಚಿಗೆ ಆದ್ದಲ್ಲ
ಹ್ಮ್
ಹು ಹೆಳನ ತೋರಿ ನಾನು ಅವ್ರಿಗೆ ಯಾವಾಗನ ಮತ್ತ. ಪೊನ್ ಹಚ್ಚಿರತವಲ್ಲ. ಇವಾಗ ಮತ್ತೆ ನಾನ ಅವ್ರ ಕೇೇಳತ್ನಿ ಆಮೇಾಲ ಇವಾಗ ಅಲ್ಲಿ ಕೆಲ್ಸಕ್ ಹೋಗಿರ್ತಾರ ಅವ್ರನು ಇವಾಗ ಫೋನ್ ಎತ್ತಲ್ಲ
ಹೌದ
ಹ್ಮ್ ಮತ್ತೆ ಬರ್ತಾರಲ್ಲಾ ಬಂದ ಕೇೇಳತ್ ನಾನು
ಹಾ ರಿ
ಕೇಳಿದಾಗ ಮತ್ತೆ ಊರಿಗೆ ಬರ್ತ್ನನಾಣ್ಣ ಹೋಗಿ ಬರ್ಂತ ಒಂದ್ಸಲಲ್ಲಿ
ಆಯ್ತ ಆಯ್ತ ತೋರಿ
ಹು ಸರಿ ತೋರಿ ಯಾವಾಗ ಕೇಳಿ ಫೋನ್ ಹಚ್ಚತೇನಿ ಆಯ್ತ ಆಯ್ತ ತೋರಿ.
ಅದಾ.
ಕಟ್ ಮಾಡ್ ಬ್ರೋ